ಸೋಲಿ
ಹಲೋ
ಹ
ಹಲೋ
ಹಲೋ
ಮಾತಾಡ್ರಿ ಕೇಳ್ತಿಲ್ವಾ
ಕೆಲಸಾಗೆದ್ದ
ಹ ಏನ್ ಮಾಡ್ತಿದ್ರ.
ಏನಲ್ಲ ನಿಮ್
ಊಟ
ಊಟ್ಟ ನೀವ್ ಕಾಲ್ ಮಾಡಿದಾಗಮ್ಮ ಬರೀ ಊಟದ ಬಗೆನ ಕೇಳದ ಇದೊಂದು ಟಾಪಿಕ್ ಬಿಟ್ಟ ಟ್ಟ ಮತ್ತ ಬೇರೆ ಏನ್ ಮಾತಾಡೋದಿಲ್ಲ.
ನೀ ಮಾತಾಡ ಪಾ ಅಣ್ಣಾ.
ನಾ ಮಾತಾಡ್ಲಾ
ಹಾ
ಹ್ಮ್ ಹ್ಮ ಕೆ ನಾನೇ ಮಾತಾಡ್ತೇನೆ ಅಂತ ಆಯ್ತಾ ಹ್ಮ ಹ ಏನಾದ್ೂ ನೈಟ್ ಔಟ್ ಹೋಗ್ಬೇಕಬೇಕ ಹೊರಗಡೆ
ಹ್ಮ
ನೈಟ್ ಔಟ್
ಇಲ್ಲ
ಏನಾದ್್ರರು
ಎಲ್ಲಾ ನೀವ ತ್ತನಾ
ಹ್ಮ್
ಹ್ಮ್
ನಿಮ್ಮಲ್ಲಿ ರೈಚೂರ ಹತ್ರ ಏನಿರೋ ಅಲ್ವಾ ನೈಟ್ ಎಲ್ಲ ಕ್ಲೋಸ್ ಆಗುತ್ತೆ ಆಲ್ಮೋಸ್ಟ್
ಹ್ಮ್ ಕಲ ಜತ
ನಮ್ಮಲ್ಲ ನಂಬಲ್ಲ ಆ ತರ ಎಲ್ಲ ಬೆಂಗ್ಳೂರ್ ಅಂದ್ರೆ ಫುಲ್ ನೈಟ್ ಲೈಫೇ ಇರುತ್ತೆ ಹ್ಮ್
ಅಂದ್ರೆ ಏನ್ ಫ್ರೆಂಡ್ಸ್ ಜೊತೆ ತೇನ್
ಇ ಸಿಂಗಲ್
ಸಿಂಗಲ್ಲೂರ್್ರದ್ದ ಅಲ್ಲಿ ಏನ್ ಮಜಾಾರ
ನಿಲ್ ಹೋಗ್ಬೇಕು ಫ್ರೆಂಡ್ಸ್ ಕೂಡ ಹೋದ್ರೆ ಮತ್ತೆ ಖರ್ಚಾಗುತ್ತೆ
ಅಂದ್ರೆ ನೀವು ಜಿಪ್ಪಣ ತನ ಮಾಡ್ತೀರ
ಚಪ್ಪಂತಾನ ಇರ್ಬೇಕು ಈಗ ಹಂಗಂದ್ರೆ ಯಾರಾದ್ರರು ನಿನಕ್ ಖರ್ಚು ಮಾಡೋದಿದ್ರೆ ಅವರು ನಡಿಯುತ್ತೆ ಯಾರು ಇಲ್ಲ ಆತರ ಅಂದ್ರೆ
ಹ್ಮ್ ಹ್ಮ್ ಫಸ್ಟ್ ನೀನ್ ಖರ್ಚು ಮಾಡ್ಬೇಕು ಆಮೇಲೆ ಅವರ ಖರ್ಚು ಮಾಡ್ತಾರೆ.
ಅದೇ ಡೈಲಾಗ್ ನಾನು ಹೇಳ್ಬೋದಲ್ಲ ಫಸ್ಟ್ ನೀನು ಖರ್ಚು ಮಾಡ್ಬೇಕ ಆಮೇಲೆ ನಾನು ಖರ್ಚು ಮಾಡ್ತೇನೆ ಅಂತೇ
ಏ ಆಟ ಟೈಪ್ ಒಬ್ಬರ ಬೆಲ್ಲ ಇರೋದಲ್ಲ ಯೋಚಿಸ ಎಲ್ಲಾ ಕೋವೈಲ್ ಅಲ್ಲಿ ಕೂಡ ಇರ್ಬೇಕು.
ಹೌದ ಏನ್ ಓದ್ತಿದ್ದೀರಾ ನೀವು?
ಹ ಒತ್ತಿಲ್ಲ? ನನ್ನ ಸ್ಟಡಿ ಕಂಪ್ಲೀಟ್ ಆಯತ್ತು ರೀಸೆಂಟ್ ಆಗಿ ಕಂಪ್ಯೂಟರ್ ಸೈನ್ಸ್ ಮಾಡಿದೆ ಇಲ್ಲೇ? ಆರ್ವಿ ಕಾಲೇಜ್ ಅಲ್ಲಿ ಆರ್ವಿ ಕಾಲೇಜ್
ಎಲ್ಲಿ ಬರುತ್ತದ ಯಾವರು?
ಇಲ್ಲೇ ಬೆಂಗಳೂರ್ ಅಲ್ಲಿ.
ಹೌದ
ಹೂ ರೈವೆ ಕಾಲೇಜ್ ಗೊತ್ತಿಲ್ವಾ?
ಹಾ ರೇವಾ ಗೊತ್ತ.
ಮತ್ತ ಅದೇ ಆರಿವಿ ಕಾಲೇಜ್ ಮತ್ತೆ ಏನಂದ್ರೆ
ಹ ಹಾ ಶಾರ್ಟ ಫಾರ್ಮ್ ಅದ
ಹು ಅಲೇ ರೀಸೆಂಟ್ ಸ್ಟಡಿ ಇದಾಗಿತ್ತು ಈಗ ಒಂದು ಗೂಗಲ್ ಪ್ಲೇಸ್ ಮೆಂಟ್ ಟ್ರೈ ಮಾಡ್ತಿದಿಯಾ?
ಹು ಎಷ್ಟಾಗಿ ಬ್ಯಾಕ್ಲಾಗ್ಸ್ ಎಷ್ಟ ಇದಾವೆ.
ಬ್ಯಾಕ್ಲಾಗ್ಸ್ ಇಲ್ಲ ನಂದು ನೈನ್ ಪಾಯಿಂಟ್ ತ್ರೀ ಸಿ ಜಿ ಪಿ ಇದೆ.
ಆ ಅಂದ್ರೆ ಪ್ಲೇಸ್ಮೆಂಟ್ ಆಗುತ್ತೆ ಪಕ್ಕ?
ಪ್ಲೇಸ್ಮೆಂಟ್ ಆಗಿತ್ತು ನಂದು ಟಿ ಸಿ ಎಸ್ ಅಲ್ಲಿ ಆಗಿತ್ತು. ಫೋರ್ಟಿ ಒನ್ ಲ್ಯಾಕಜ್ ಫೋರ್ಟಿ ಒನ್ ಲ್ಯಾಕ್ ಪ್ಯಾಕೇಜ್ ಇತ್ತು ನಂದು.
ಹ
ನಾವೇ ನಮ್ದ ಇನು ಅಂದ್ರೆ ಡ್ರೀಮ್ ಗೂಗಲ್ ಅಲ್ಲಿ ಇದು ಮಾಡ ಆಗ್ಬೇಕಂತ.
ಏನ್ ಆಗಬೇಕ.
ಗೂಗಲ್ ಏನ್ ಎಲ್ಲ ಆಫರ್ ಮಾಡಿದ್ದೀನಿ ಅವರಿಗೆ ಅಲ್ಲ ಕೋಡಿಂಗ ಗಿಡಿಂಗ್ ಎಲ್ಲಾ ಕೊಟ್ಟು.
ಅದೇ ನಿಮಗ ಹಯರ ಮಾಡ್ಕೊಂತಾರ.
ಹೌದ ಹೌದ
ಹ ಹಾ ಅಂದ್ರೆ ಕೋಡಿಂಗ್ ಯಾವುದು ಜಾವ ಪೈ ತನ್ ಯಾವ ಯಾವದು ಸಿ ಪ್ಲಸ್ ಪ್ಲಸ್
ಆ ಟೈಪ್ ಕೋಡಿ ಕೋಡಿಂಗ್ ಅಲ್ಲದ
ಹಾ ಮತ್ತ?
ಕೋಡಿಂಗ್ ಅಂದ್ರೆ ಆರ್ಟಿಫಿಶಿಯಲ್ ಕೋಡ್ ಇರುತ್ತೆ ಒಂದಿಷ್ಟೇ ಗ್ಯಾಪ್ ಬಿಲ್ಡ್ ಮಾಡೋದು ಇ ಇದು ನಿಮ್ಮ ಈಗ ಒಂದು ಐತಿ. ಗೂಗಲ್ ಆಗೆ ಕೋಡ್ ಕೊಟ್ಟಿದ್ದೇನಲ್ಲಾ ನಿಮ್ ಗೂಗಲ್ ಕೋಡ್ ಈ ಕೋಡಿನಿಂದ ಹೆಂಗ ಹೆಂಗ್ ಇಂಪ್ರೂವ್ಮೆಂಟ್ ಮಾಡಬಹದು. ಹಾ ಯಾವ ತರ ಪ್ರಾಫಿಟ್ ಸೇಲ್ಸ್ ಆಗುತ್ತೆ ನಿಮ್ದ.
ಹೂ ಟ್ರೇಡಿಂಗ್ ಎಲ್ಲಾ ನಾಲೆಡ್ಜ್ ಇದೆ ನಿಮ್ಮ ಹತ್ರ.
ಟ್ರೇಡಿಂಗ್ ಏನ್ ಇಲ್ಲ ಇಲ್ಲ ಇಲ್ಲ ಟ್ರೇಡಿಂಗ್ ಅವೆಲ್ಲ ಇಲ್ಲ.
ಹಾ ನಾನು ಐದ ವರ್ಷದಿಂದ ಟ್ರೇಡಿಂಗ್ ಮಾಡ್ತಿದ್ದೀನಿ.
ಹು ಹು ಹು ನಾಲೆಜ್ ಬೇಕ ಅವೆಲ್ಲ ಟ್ರೇಡಿಂಗ್ ಮಾಡಬೇಕ
ಹ ಅದ ಟ್ರೇಡಿಂಗ್ ಕ್ಲಾಸ್ ಹಚ್ಚಿದ್ದೀನಿ. ಅಂದ್ರೆ ಕ್ಯಾಂಡಲ್ಸ್ ಅವು ಕ್ಯಾಂಡಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಲಹೋಗುತ್ತಾ ಕೆಳಹೋಗುತ್ತ ಬೈ ಮಾಡಬೇಕಾ ಸೇಲ್ ಮಾಡಬೇಕಾ ನೋಡ
ಹು ಹು ಹು ಹು ಅದೆಲ್ಲ ಗೊಡ್ಡ ಚಾಟನ್ ಬಗ್ಗೆ ಅಂತ್ರು ಗೊತ್ತ ಅಷ್ಟ ನಮಗ
ಯಾವದ?
ಅದೇ ಟ್ರೇಡಿಂಗ್ ಚಾರ್ಟ್ ಇರುತ್ತೆ ಅಲ್ಲ ಮ್ಯವು ತಳದು.
ಹ
ಅಷ್ಟು ಗೊತ್ತು ಆದ್ರೆ. ಬಾಳ ಏನ್ ಗೊತ್ತಿಲ್ಲ ಅದ್ರ ಬಗ್ಗೆ
ಟ್ರೇಡಿಂಗ್ ಬಗ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಸೋಳೆ ತೊಂಬತ್ತೊಂದ ರೂಪಾಯಿ ನೋಡುವ ತಿಂಗಳಿಗೆ.
ಹೌದಾ.
ಹ್ಮ್
ಅಂದ್ರೆ ಟ್ರೇಡಿಂಗ್ ಬಗ್ಗೆ ಎಲ್ಲಾ ನಾಲೆಡ್ ನಾಲೆಡ್ಸ್ ಕೊಡ್ತಿೀವಿ.
ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಟ್ರೇಡಿಂಗ್ ಬಗ್ಗೆ.
ಯಾಕೇ.
ಅಲ್ಲ ಮಾಡೋದು ಈ ಟೈಮ್ ವೇಸ್ಟ್ ಎಲ್ಲ ಒಂದ ಪೊಸಿಷನ್ ಅಲ್ಲಿ ಇದ್ದೀನಿ ಅವು ಇನ್ನೊಂದು. ಮಾಡೋದು ಯಾಕೆ ಸುಮ್ಮನೆ ಟೈಮ್ ವೆಸ್ಟ್.
ಹ್ಮ್ ಹ್ಮ್ ಅಂದ್ರೆ ನಿಮ್ ಡ್ರೀಮ್ ಏನಿದೆ ಮುಂದೆ.
ೇಮ ಕೇಳಿದ್ರೆ ನಗುದಿರ ನೀವು ಆ ತರ ಇದೆ. ಯಾರು ನಂಬಲ್ಲ. ಮತ್ತೆ ಬಿಳ ನೀೇರಾವಾಗಂತಿದೆೇ ನನ್ರು.
ಹೌದಾ ಬಿರಿಯಾನಿಕ್ಕೆ ಎಷ್ಟು ಜೋರ ಇರ್ತಾವ.
ಇಲ್ಲಿನರ್ಾಗ ಹೇಳ ಹೇಳಿದೆ ಅಂದ್ರೆ ಏನ್ ಕೊಡ್ತರಿ.
ಏನ್ ಕೊಡ್ಬೇಕ ಅಂದ್ರೆ ನೀವು ಹುಷಾರಿದಿ್ರ ಅಂತ ತಿಳ್ಕೊತೀನಿ.
ಬಿಳ್ಳಂಗರಿಗೆ ನೈನ್ ಜೀರೋ ಇರುತ್ತೆ ಸರ್ಚ್ ಮಾಡಿ ಬೇಕಿದ್ರೆ ಗೂಗಲ ಅಲ್ಲಿ.
ಕೋಟಿಗೆ ಏಳು ಮಿಲಿಯನ್ಗೆ.
ಒನ್ ಬಿಲಿಯನ್ಗೆ ನೈನ್ ಜೀರೋ ಇರುತ್ತೆ. ಬೇಕಿದ್ರೆ ಸರ್ಚ್ ಮಾಡಿ ಕೇಳಿ.
ಹನ್ನೆರಡು ಇರ್ತಿವೆ.
ಹೇ ಹೇ ಅಪ್ಪುಹ ಸರ್ಚ್ ಮಾಡಿ ನೋಡಿ ಬೇಕಿದ್ರೆ.
ಏನ್ ರ್ಚ್ ಮಾಡೋುದು ನಾನ್ ಇವಾಗ ಬಿರಿಯಾನಿರೆ ಮತ್ತ.
ಹೌದಾ.
ಹಾ.
ನಿನ್ನ ನಿನ್ನೇನಾದ್ರು ಕನಸ್ಕೊಂಡಿದ್ರೆ.
ಜೋಕ್ಯದುು ಅಂದ್ರೆ ಯೂನಿವರ್ಸ್. ಜೋಗ ನೀವ್ ಹೆಂಗ್ ಜೋೋಗ ಮಾಡ್ತೀರಾ ನಾವ ಮಾಡಬ.
ನಂದು ಮಲ್ಟಿವರ್ಸ್ ಜೋಕ್ ಅದು.
ಹಾ ಹಾ.
ನಿ್ಮನ ಯುನಿವರ್ಸ್ ಜೋಗಕ ಮಲ್ಟಿಪರ್ಸಲ್. ಜೀವಕ್ಕೆಲ್ಲಾ ನಾನ್ ಫಸ್ಟಿಗೆ ನಿಮ್ಗೆ ಹೇಳಿದೆೆ ನೀವ್ ಹೇಳಿದ್ರೆ ನಗುತ್ತರ ಅಂತ ಅದಕ್ಕೆ ನಾನು. ಹಿಂದ ಮುಂದೆ ಮಾಡಿ ಹೇಳೆ.
ಹ್ಮ್ ಹ್ಮ್ ನಾನು ನೀವು ನಂಬಲ್ ಅಂತ ನಾನು ಹೇಳ್ತಿಲ್ಲ ನೀವು. ಜೀರೋ ಎಷ್ಟಿದೆೋ ಅಂತ ಕೇಳಿದ್ರಲ್ಲ ಅದಕ ಹೇಳಿದೆ ನಾನು.
ಹ
ನಿಮ ನಗು ತುಂಬಾ. ಚೆನ್ನಾಗಿದೆ ಹ್ಮ್ ಆ ನಿಮ್ಮ ಹಲ್ಲುಗಳು ಸೇಮ್ ದಾಳಿಂಬೆ ಹಣ್ಣು ತರ ಇಲ್ಲ.
ಹೌದಾ.
ಹಾ.
ನಿಮ್ಮ ಮುಖ ಕರ್ಪೂರ ಇರುತ್ತಲ್ಲ.
ಹಾ.
ಅದರಲ್ಲಿ.
ನಾ ಮಾರುತಿ ಹೇಳಿದ ನೀವು ತುಂಬಾ ಕರಗಿದೀ್ರ ಅಂತ ಹೌದ.
ಯಾಕ ಮಾಡಡ್ತೀರ ಒಂದ್ಸಲ ಬಂದಿ.
ಎಲ್ಲ ಮಾರುತಿ ಅಂದ ಭುವನೇಶ್ವರ್ ತುಂಬಾ ಕರಗಿದಾನೆ ಅಂತ ಮ ಅಂತಂದ್ರರು
ಹೌದಾ ರಾಮನ್ ಹಗತ್ವಾ ನಿಮಗೆ
ಏ ಇಲ್ಲಪ್ಪ ಗೊತ್ತಿಲ್ಲ ಯಾರೇನು
ರಾಮಂಗಡ ಗೊತ್ತಿಲ್ಲ
ಹ್ಮ ಹ್ಮ
ಹಾ ಹೇಳಿದಾರ ಯಾರ ನೀವು ಫ್ರೆಂಡ್ ಹೆಂಗಿದ್ದಾನಂದ್ರೆ ಹ ಹೇಳಿದಿದ್ದಾರೆ ಕೆಟ್ಟ ಜೀಬ್ ಅಂದ್ರ ಜೀಬ್
ಹ್ಮ್ ಅಂದ್ರೆ ಭೂನ್ ತರ ಇದಾನೆ ಅಂತ ಹೇಳಿರ್ತಾನ
ಕೆಲ್ಸ ಇರ್ಲದು
ಹಾ ಹಾ
ಬೇರೋಜ್ಗಾರ್ ಟೈಪ್ ಆ ಟೈಪ್ ಅಂತ ಅಂದಿದೆ
ಹಾ ಹಾ ನೀವು ವಾಲಿಬಾಲ್ ಆಡ್ತೀರಲ್ಲ
ಹ್ಮ್ ನಲ್ಲ ಅಲ್ಲ ವಾಲಿಬಾಲ್ ಅವಲ್ಲ ಆ ಇಡಾಲ ವಾಲಿಬಾ ಎಲ್ಲ ಇಡಲ್ಲ
ಹಾ ಕ್ಯಾರ ಮಾಡ್ತಾರ ಅಂತ ಅದ್ನ್ನು ಚೀಟ್ ಮಾಡಾಡ್ತಾರ ಅಂತ
ಇತರ ವಾಲಿಬಾಲ್ ಎಲ್ಲ
ಹ ಇಲ್ಲ ಅವೆಲ್ಲ ಹೆಣಮಕ್ಕಳ ಆಟ ಆಡಲ್ಲ ನವು
ಮತ್ತೆಲ್ಲ ಮಾಡಡ್ತೀರ
ಹಾ
ಅಲ್ಲ ಹೆಣ್ಮಕ್ಳ ಆಟ ಅಂದ್ರೆ ನೀವೇನ್ ದೊಡ್ಡ ಡಬ್ಲ್ಯೂ ಡಬ್ಲ್ಯೂ ಇ ಆಟ ಆಡೋದು
ಡಬ್ಲ್ಯೂ ಡಬ್ಲ್ಯೂ ಎಲ್ಲಾ ಗಣಮಕ್ಕಳು ಆಡ ಆಟ
ಗ ಮಕ್ಕಳ ಆಟನ ಹ್ಮ್ ಹ್ಮ್ ಹ್ಮ್
ನಿಮ್ಮ್ ಅಡ್ರೆಸರು ಕಾಲಾ ಜಾಮೂನ್ ಅಂತ ಹಾವದಾ
ಕನು
ಕಾಲಾ ಜಾಮನ್
ಕಾಲ ಜಾಮುನ
ಹಾ ಮಾರುತ್ ಹೇಳಿದೆ ನಂಗ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಒಂದ್ಸಲ ತಿನ್ನಕ ಅಂತೆ ಕೊಡ್ತನಿ ಅಂತೆ ತನ ತೆಕ
ಹಲೋ
ಕಾಲಜಮನ್ ಕೊಡ್ತೀನಿ ಅಂತೆ ತಿನ್ನಕೆ ಅಂತೆ ಒಂದ್ಸಲ
ನಿಮ್ ನೆಟ್ವರ್ಕ್ ಇಲ್ಲ ನೋಡ ಕರೆಕ್ಟ್ ಜಾಗ ಮಾತಾಡ್ರಿ
ಹೌದೇ ಈಗ
ಹಾ ಯಾರ
ಹಲೋ
ಹಾ ಕೆಲಸ ಆಗ್ತೈತಿ
ಅದೇ ಏನ ದೊಡ್ ಬಿಲ್ಡಪ್ ಕೊಡ್ತಿದ್ರೆ
ಇಲ್ಲ ಮಾರುತಿ ಹೇಳದ ನೀವು್ ಕಾಲ ಜಾಮೂನ್ ಅಂತ ನಿಮ್ ಕಾಲ ಜಾಮೂನ್ ಅಂತ ಕರಿತಾರಂತ ಆಷ್ಟಲ್ದಾಗ
ಅದೇ ಕಾಲ ಜಾಮನ್ ಕೊಡ್ತನಿ ಅಂತ
ಮತ್ತ ಹಂಗೆ ಬ್ಲಾಕ್ ಪ್ಯಾಂ ತರ ಅಂತ ಕರತಾರಂತೆ
ಅದೇ ಪ ಕಾಲ ಜಮನ್ ಕೊಡ್ತನಿ ಅಂತ ತಿಂತೀರಂದ್ರೆ ಹೇಳಿ
ನಿಮ್ಗೆಲ್ಲಾ ಕಾಲೇಜ ಅಲ್ಲಿ ತುಂಬಾ ಹುಡುಗಿಯರು ಫ್ರೆಂಡ್ಸ್ ಇದ್ದಾರಂತೆ
ಹ್ಮ್ ನಮ್ಗೆ ಯಾವ
ಹಾ
ಅವನು ನೀವು ಕೆಲ್ಸ ಇರೋದಿಲ್ಲ ಮಾಡಕೆ ಫಾಲ್ತಾವವು ಮಾತಾಡ್ತ ಕುಂತಿರುತ್ತೆ
ಹಾ ಹ ಸರಿ ತಗೊಳಿ ನಾ ಮಕೋತೀನ್ರೀ ಟೈಮ್ ಆಯ್ತ್ ನಾಳೆ ಅಸ್ತನ್ ರೀ ನೀವ್
ಓಕೆ ಓಕೆಓಕ ಕಾಲ್ ಕಟ್ ಮಾಡಿ ನೀವೆ ಗುಡ್ ಆರ್
ಸ್ವೀಟ್ ಡ್ರೀಮ್ಸ್
ಕಟ್ ಮಾಡಿ ಕಟ್ ಮಾಡರಿ ಕಾಲ್